ಲೋ
ಹಾ ಹೇಳಿ ಆಯ್ತು ತಿಂಡಿ.
ಗ ತಿನ್ನಿಲ್ಲ ನಿಮ್ದು.
ನಂದ್ ಇನ್ನ ಇಲ್ಲಾ ಮಾಡ್ಬೇಕು.
ಹಾ ತಿಂಡಿ ನೀನು.
ಬರೋದು ಡ್ಯೂಟಿಯಿಂದ.
ಡೂಟಿನ್ ಬರೋದು ಸಿಕ್ಸ್ ಓ ಲಾಕ್ ಅನ್ಕತೀನಿ ಮೆಬಿ ಸಿಕ್ಸ್ ಸಿಕ್ಸ್ ತರ್ಟಿ.
ಅ ಅ, ಹ ಹಾ, ನಿ ನಿಮ್ಗ ಹತ್ರನಾ ಆಫೀಸ್ ಮನೆ ಆಫೀಸ್ ಹತ್ರಾನ ಅಂದೇ. ಹಾ ಅಂದ್ರೆ ಮನೆಗ್ ಹತ್ರನಾ ಹಾ ಹಾ.
ಹಾ
ಹ್ಮ ಸರಿ ಸರಿ ಏನ್ರೀ ಇದು ಕಂದಾಯ ರಿಜಿಸ್ಟರ್ ಆಫೀಸ್ ಅಂತಾರಲ್ಲಾ.
ಹೌದೌದ ಹೌದ್.
ಹ ಮೂರ್ ಗಂಟೆಗ್ ಕ್ಯಾಬ್ ಬರುತ್ತೆ ಎರಡುವರೆಗಲ್ಲ ಇರ್ಬೇಕು ಪಾಯಿಂಟ್ ಅಲ್ಲಿ.
ಹ ಹೌದಾ ಬೇಕಾದ್ರೆ ಒನ್ ತರ್ಟಿ ತು ಟೂ ತರ್ಟಿ ಲಂಚ್ ಫ್ರೀ ಇರ್ತನೆ ನಿಂಗೆ ಲಂಚ್ ಅವರು.
ಹ ಹಾ ಆಗ್ಬೇಕಾದ್ರೆ ಮಾಡಿ ಹಾ
ಆಗ ಆಗ ಮಾಡ್ಬೋದ ಬೇಕಾರ ಟೈಮ್ ಗ್ಯಾಪಸ್
ಅವಾಗ ಕಂಪಿಟ್ ಮಾಡ್ಕ ಹ ಹಾ ಸರಿ ಸರಿ ಮತ್ತೆ ನೀವು ಈ ಕಡೆ ಬೆಟ್ಟ ಎಲ್ಲ ಹೋಗಿದ್ದೀರಾ.
ಹಾ ಹೋಗಿದ್ದೀನಿಲ್ಲ ಹೋಗ್ತಾ ಇರ್ತೀನಿ. ನೀ
ಅಲ್ಲಿ ಬೆಟ್ಟಾಲ ಮಾರಮ್ಮ ಫುಲ್ ಫೇಮಸ್.
ಹಾ ನಾವ್ ಫೇಮಸೆ
ಅಬ್ಬ ಮಾಡ್ತೀರಾ ಅದು ಜಾತ್ರೆ ಮಾಡ್ತಾರಲ್ಲ.
ಹ ಹೌದು ಹೌದ ಹೌದು.
ಹೌದ ಬೆಟ್ರಳಿ ಮಾರಾಮ ಹಬ್ಬ ಈಗ ಬೆಳೆ ಯಡ ಆಗ್ಬಟ್ಟಿದ್ಯಲ್ಲ. ಚಂಗೋಡಿಲ್ಲೊಂದ ಆಗ್ಬಿಟ್ಟಿದ ಇಲ್ಲೊಂದ ಆಗ್ಬಿಟ್ಟಿದ.
ಅದು ಬರ್ತಿಲ್ಲ ಹಾ. ಆ ಒಂದ್ಸತಿ ನು ಬಂದಿಲ್ಲ ಕೇಳಿದ್ದೀನೀ.
ಬಂದೇ ಇಲ್ಲ ಅಜ್ಜಿ ಇದ್ಕ ಬಂದಿಲ್ವ.
ಹ ಹಾ ಅಂದ್ರೆ ಆ ನೂರ್ಗ ಬಂದಿಲ್ಲ ಒನ್ಸತಿ. ದೇಸ್ಥಾನಕ್ಕೆ
ಹಾ
ಹ ನಮ್ಮೂರಲ್ಲು ಮಾಡ್ತಾರ
ಹಾ ಹಾ ಹಾ ನೀಮ್ಮ ಅಜ್ಜಪುರದಲ್ಲ ಮಾಡ್ತಾರಲ್ಲಾ.
ಇದರೆ ಹ ಜಿಪ್ಲದನು ಐಸ್ ಮಾಡ್ಲಿಲ್ಲ ಜಿಪುರದಲ್ಲೂ ಮಾಡ್ಲಿಲ್ಲ ನಮ್ಮೂರಲ್ಲೂ ಮಾಡ್ಲಿಲ್ಲ ಮುಕಟ್ಟಿಲ್ಲ ಅಂತ
ಹಾ
ಹ್ಮ ಬಂದಿದ್ದೀರಾ ಆ ಕಡೆ ಎಲ್ಲಾ ನಮ್ಮುರ್ ಸೈಡ್.
ಅಜ್ಜಿಪುರ ಎಲ್ಲ ಬಂದಿದ್ದೀನಿ ಅಜ್ಜಿಪುರ ಬಸ ಬಂದೊ ಅಬ್ಬಾ ಮಾಡ್ತಾರಲ್ಲ ಅವಾಗ್ಲಲೂ ಬಂದಿದ್ದೀನಿ.
ಆ ಅಂದ್ರೆ ನಿಮ್ ಲೇಟಿವ ಏನಾದ್ರು ಇದರಲ್ಲಿ ಅಥವಾ ಸುಮ್ನೆ ಬಂದಿದ್ರ.
ಫ್ರೆಸ್ ಫ್ರೆಂಡ್ಸ್ ಫ್ರೆಂಡ್ಸ್
ಹ್ಮ ಹಾ ಹಾ ಹಾ ಮತ್ತೆ ಏನೆನ ಸಮಾಚ ಮೈಸೂರ್ ಕಡೆ ಎಲ್ಲ ಓಡಾಡ್ತಿದ್ರ. ಹಾ ಅಂದ್ರೆ ಗೌರಿ ಹಬ್ಬಕ ಒಂದ್ಸತಿ ಬರ್ತಿವಿ ಏನ್ ಮಾರಿ ಹಬ್ ಎಲ್ಲಿ ಮೈಸೂರಲ್ಲಿ
ಮೈಸೂರಲ್ಲಿ ಯುವ ರಾಜಾಸಲ ಹೋಗಿದ್ದು. ಹಾ ಅಲ್ಲಿ ರಾಮ್
ನಾನು ಮೈಸೂರೆ ಬಟ್ ಆದ್ರೆ ಜೇಸಸ್ ಹ ಹಾ ಹ ಮಾರಾಣಿಸ ಪಿಯೋ
ಹಾಂ
ಇಲ್ಲಾ ಇಲ್ಲ ಹಾ ಲಲಿತ್ ಮಾ ಅಂದ್ರ ಸ್ಕೂಲ್ ಹೋಗಿದ್ದು ಜೆ ಎಸ್ ಎಸ್ ಸರಸ್ವತಿಪುರಾಂ ಅಲ್ಲ ಇಲ್ಲೇ ಸಿದ್ಧಾರ್ಥ ನಗರ ಆತ್ರ ಲಲಿತ ಮಲ್ ಅಪೋಸಿಟ್. ಹಾ ಹಾ ಗೊತ್ತಾ ಹಾ ಅಲ್ಲೇ ಹತ್ರ ನೆ ಪುರ ಒನ್ನೇ ಹಾ ಹಾ ನಿಮ್ದು ಏನ್ ಕಂಪ್ಲೀಟ್ ಆಗಿದೆ ಗ್ರಾಜುಯೇಷನ್.
ನಂದ ಬಿ ಎಸ್ಸಿ.
ಹ ಹಾ ಬಿ ಎಸ್ ಸಿ ನಾ ಹ
ಹಾ
ಬಿ. ಕಾಂ. ಆಗಿದೆ ಹ ಹ್ಮ್. ಸ್ವಲ್ಪ ನೆಟ್ವರ್ಕ್ ನೋಡಿ ವಾಯ್ಸ್ ಬ್ರೇಕ್ ಆಯ್ತಿತಿ. ಹಾ ಇಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಬ್ಯಾಚಲ್ವೇ ಕಂಪ್ಲೀಟ್ ಆಯ್ತು.
ಹಾ ಓ ಟ್ವೆಂಟಿ ಟ್ವೆಂಟಿ.
ನಂದು ಕರೆಕ್ಟಾಗಿದೆ ಮೇಲೆ ಬಂದ್ಬಿಟ್ಟಿದ್ದೀನಿ ಇಷ್ಟ್, ಹ್ಮ ಹ್ಮ್.
ನೆಟ್ವರ್ಕ್ ಇತ್ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ.
ಹ್ಞ. ನಿಮ್ದು ಯಾವಾಗ ಪಾಸ್ ಆಗಿದ್ದು?
ನಂದು ಎಟಿನ್ ನೈನ್ಟಿನ್. ಎಟಿನ್ ನೈಂಟೀಸ್ ಅಲ್ಲಿ ಅಪ್ಡೇಟ್ ಆಗಿದ್ದು.
ಹಾ ನೖನ್ ನೖಂಟಿ ನೈನ್ ಅಲ್ಲಾ ಹ ಹಾ...
ಇಲ್ಲಾ ಏಟಿ ಏಟೀನ್ ನೈನ್ಟೀನ್ ಈಯರ್. ಟೂ ತೌಸಂಡ್ ಎಟೀನ್ ಹ್ಮ್ ನೈಂಟಿನ್ ತ್ ಹುಟ್ಟಿದ್ರೆ ಎರಡು ವರ್ಷ್.
ಟೂ ತೌಸಂಡ್ ಏಟಿನ್ ನಾ ಇದೇನ್ತ್ಯೇಳ ವರ್ಷ ಅಂದರು ಅವೋಗ್ಲ ಕಂಪ್ಲೀಟ್ ಅಂತ ಇದಿ
ಹ್ಮ ಹ್ಮ
ಮತ್ತೆ ಆಗ್ಲಿಂದನು ಅಲ್ಲೇ ವರ್ಕ್ ಮಾಡ್ತಿದಾರಾ ಅಥವಾ ಏನು
ಇಲ್ಲ ಫೋರ್ ಇಯರ್ಸ್ ಆಯ್ತು ಈಗ ಫೋರ್ ಇಯರ್ಸ್ ಆಯ್ತು ವರ್ಕಿ ವರ್ಕಿಗ್ ಜಾಯ್ನ್ ಆಗಿ ಫೋರ್ ಇಯರ್ಸ್ ಆಯ್ತು.
ಹಾ ಹ
ಹ್ಮ್
ಹಾ ಹಾ ಇದು ಏನು ಕಾಂಟ್ರಾಕ್ಟ್ ಬೇಸಾ ಅಥ್ವಾ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋದ?
ಕಾಂಟ್ರಾಕ್ಟ್ ಬೇಸು. ಇವಾಗಿಲ್ಲಿ ಗೌರ್ಮೆಂಟ್ ಎಲ್ಲ ಸಿಗಲ್ವಲ್ಲ. ಅದ ಇಲ್ಲಿ ಲಾಸ್ಟ್ ಫೋರ್ ಇಯರ್ಸ್ ಆಯ್ತಾತ್. ಮ್ಸ್ ಕಾಲೇ ಮಾಡಿಲ್ವಲ್ಲ.
ಅದ್ನೀವೂ ಬರಿತಿದ್ದೀರಾ?
ಅಲ್ಲ ಬರೀತ ಬರಿಯೋಣ ಅಂತ ಅನ್ಕೊಂಡಿ ದ್ದೆ, ಇವಾಗ ಒಂದ್ ವಿ ಎ ಒಂದ್ ಬರ್ದಿದ್ ಅಟೆಂಡ್ ಮಾಡ್ ಅಟೆಂಡ್ ಮಾಡಿ ಮ ಎಸ್ ಡಿ ಎ ಕಾಲ್ ಆಗಿತ್ತಲ್ಲ ಅವಾಗ ಒಂದ ಬರ್ದಿದ್ದೆ.
ಹಾ ಹಾ
ಬಟ್ ಗ್ಯಾಪ್ ಆಗೋಯ್ತಲ್ಲ ನಾನು ಜಾಬ್ಗ ಸೇರ್ಕಬಟ್ಲಲ್ಲಾ ಓದಕ್ ಎಲ್ಲ ಆಗ್ಲಿಲ್ಲ ಅಂದ್ರೆ ಗ್ಯಾಪ್ ಹೋಗಬಿಟ್ಟಿದೆ ಈ ಪೊಲೀಸ್ ಕಾಲಾಗೖತ್ ನೋಡೋಣ ಬರಿಬೇಕು.
ಹೌದು ಪಿ ಸಿ ಆಗಿದ್ಯಲ್ಲಾ ನಾಲ್ಕ್ ಸಾವಿರ ಫ್ರೆಶ್ ಹ್ಮ್. ನಿಮ್ದೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ವಾ ಹ ನಾನು ಅಟೆಂಡ್ ತ್ತೆ ಹಾಗಲ್ಲ ಅಂತ ದಯವಿಟ್ಟು ಅಷ್ಟು ಬರಲ್ಲ ಪಿ ಸಿ ಹಾಕಲ್ಲ. ಎಫ್ ಜಿ ಐ ಜಿ ಹಾಕಿದ್ದೆ ಕಟ್ಟಾ ಪತ್ರ ಬಂತು ಹಯ್ತು. ವಿ ಇ ಓ ಬರ್ದಿರ್ಲಿಲ್ಲ ಆಗ ನಮಗೆ ಕೆ ಎಸ್ಗ್ ಪ್ರಿಪೇರ್ ಆಗ್ತಿದೆ.
ಹಾ
ಕೇಸ್ ಅಟೆಂಟ್ ಆಗಿತ್ತಪ್ಪ ಒಂದು ಅಟೆಂಟ್ ಆಗಿದಿ
ಹಾ ಎ
ಹ ಅದು ಕಟ್ಟಪತ್ರ ಬಂದು ಮೇನ್ಸಿಗ್ ಹೋಗ್ಲಿಲ್ಲ. ಒನ್ಸ್ ಪ್ರಿಪೇರ್ ಆಗ್ತಿದ್ದೆ ಬಟ್ ಆಗುತ್ತೆ ಅಂತ
ಹು
ಅದು ಲಿಸ್ಟ್ ಅನೌನ್ಸ್ ಆಗ್ಬೇಕು ಕ್ರಿಲಿಮ್ಸ್ ಅವ್ರದ್ದು ಲಿಸ್ಟ್ ಅನ್ನನ್ಸ ಆದ್ಮೇಲೆ. ಮೈನ್ಸಗ್ ಬರ್ಯಕ್ ಹೋಗ್ಲಿಲ್ಲ ಅಲ್ಲಿವರೆಗೂ ಒಂದ ತ್ರೀ ಮಂತ್ಸ್ ಫುಲ್ ಪ್ರಿಪೇರೆ ಅದೆ ಡಿಸೆಂಬರ್ಗೆ ಮುಗಿತ್. ಕೆ ಎಕ್ಸಾಮು ಮಾರ್ಚ್ ಎತ್ ಬ ಏನೋ ಏಪ್ರಿಲ್ ಅಲ್ಲಿ ಬಿಟ್ಟರು ಪ್ರಿಲಿಮ್ಸ್ ಅವ್ರ್ನ ಲಿಷ್ಟು.
ಹ್ಮ
ಅಲ್ಲಿವರ್ಗೂ ಪ್ರಿಪೇರ್ ಆಗ್ತಾ ಇದೆ ನಾನು ಇಲ್ಲಿ ಕೋಚಿಂಗ್ ಹೋಗ್ತಾದ್ದೆ ವಿಜಯ್ನಗರಲ್ಲಿ. ಆಗುತ್ತೆ ಅಂತ ಹೇಳ್
ಇಲ್ಲಿ ವಿಜಯನ್ ಬೆಂಗ್ಳೂರ್ ವಿಜಯನಗರಲ ಬ್ಯಾಂಗ್ಳೂರ್ ವಿಜಯನಗರ. ಹಾ ಗೊತ್ತು ಗೊತ್ತು.
ಹಾ ಹೌದು ಹೌದು ಹ.
ಹ್ಮ್ ಇದು ರಾಜ್ಕುಮಾರ್ ಅಕಾಡೆಮಿ ತಾನೆ.
ಅಲ್ಲನ್. ಇಲ್ಲ ಇಲ್ಲ ಅಲ್ಲಿಂದ ಮುಂದೆ.
ಹೌದಾ
ನೀವು ಅಂದ್ರೆ ಸೆಲ್ಫ್ ಸ್ಟಡಿ ಮಾಡ್ತಿರ ಮಾಡ್ತಿದ್ರ ಇಲ್ಲ ಹಂಗೆ ಸುಮ್ನೆ ಹೋಗ್ ಹಾಗೆ ಏನೋ ಅಟೆಂಡ್ ಮಾಡಣ ಅಂತ ಮಾಡ್ತಿದ್ದ ಅತ್ವ ಹ.
ನಮ್ದು ಫಸ್ಟ್. ಫಸ್ಟ್ ಟೈಂ ಅಟೆಂಡ್ ಮಾಡ್ದಾಗ ಸುಮ್ನೆ ನೋಡಣ ಹೆಂಗಿದೆ ನೋಡಣ ಅಂತ ಅಟೆಂಡ್ ಮಾಡಿದ್ದು. ನೆಕ್ಸ್ಟ್ ಟೈಮ್ ಸ್ವಲ್ಪ ಓದಂಡೆ ಅಂದ್ರೆ ಯೂಟ್ಯೂಬ್ ಯೂಟ್ಯೂ ನೋ ನೋಡ್ಕೊಂಡು ಸ್ವಲ್ಪ ಓದ್ದೆ.
ಹಾ ಹಾ
ಇ ಎಲ್ ಸಿ ಬಿ ಮೊದ್ಲೆಲ್ಲಾ ಜಾಸ್ತಿ ಹ ಸ್ವಲ್ಪ ಇದಿಲ್ಲ ಬೇಸಿಗೆ. ಹ ಬೇಸಿಕ್ ಇತ್ತಲ್ಲೋಗ್ ನೋಡ್ಕೊಂಡ್ ಹೋಗ್ ಬರ್ದಿದ್ದೆ ಹಾ ಅ. ಹೌದ್ ಅಲ್ ನೋಡಿದ್ ಗೊತಿತ್ಲ್ರಿ
ಇಲ್ಲ ಅಂದ್ರ ನಾನು ಅಟೆಂಡ್ ಮಾಡ್ತಿದ್ದ ಅದಕ್ ಪ್ರಿಪರ್ ಆಗ್ತೇನೆ ಸುಮ್ನೆ ಎರಡುನು ಬೇಡ ಯಾವ್ದಾದರು ಒಂದು ಅವಾಗ್ ತಾನ್ ಜಾಯ್ನ್ ಆಗಿದ್ದೆ ನಾನು ಅಂದ್ರೆ ಅವಾಗ್ ತಾನ್ ಮುಗ್ದಿತ್ತು ಅವಂಗೆ ತಾನೇ ಹೋಗಿ ಕೋಚಿಂಗ್ ಜಾಯ್ನ್ ಆಗಿದ್ದೆ ಯಾವ್ದಾದ್ರು ಒಂದು. ಕಡೆ ಫೋಕಸ್ ಮಾಡೋಣ ಅಂತ ಬಿ ಎ ಹೋಗ್ಲಿಲ್ಲ ಅದು ಸೆಕಂಡ ಪಿಯು ಬೇಸಿಕಲ್ಲ ಅಂತ. ಮತ್ತ್ ಈಗ ಅನಿಸ್ತಿದೆ ಯಾವ್ದ್ರರು ಒಂದುಕ್ ಆದ್ರೂ ಜಾಯಿನ್ ಆಗ್ಬೇಕ್
ಅಲ್ಲಲ್ನ್ ಯಾವಾಗ್ಲೇ ಮಾಡಿದ್ರೆ ಕಂಪ್ ಕ್ಲಿಯರೇ ಮಾಡ್ಬೋದಾಗಿತ್ತು. ಅಲ್ಲಲ್. ಕ್ಲಿಯರ್ ಮಾಸ್ಟ್ ಟೈಮ್ ಈಸಿ ಇಟ್ಟಿದ್ರು ಹೇಳ್ಬೇಕಂದ್ರೆ.
ಹಾ ಹ ಇತ್ತು ಇತು ಹೌದು. ಅಂದ್ರೆ ನನ್ಗ ಅಷ್ಟು ಅವಾಗ ಒಂದ್ ಆರು ತಿಂಗ್ಳುನು ಆಗಿರ್ಲಿ ಗೊತಿರ್ಲಿಲ್ಲ ನಾನು ಕೋಚಿಂಗ್ ಜಾಯಿನ್ ಆಗಿ ಅದ್ರ ಬಗ್ಗೆ ನಾಲೆಡ್ಜ ಇಲ್ಲ ಆಯ್ತಾ ಅದ್ರು. ಕೆ ಎಸ್ ಗೆ ಎರಡ್ ಅಟೆಂಪ್ಟಿ ಕೊಟ್ಟಾರಲ್ಲ ಫಸ್ಟ್ ಅಟೆಂಟ್ ಅಲ್ ಆಗಿರ್ಲಿಲ್ಲ ಆಗಸ್ಟ್ ಅಲ್ ಬರ್ದವಲ್ಲ. ಅವದ್ರಲ್ಲ ಆಗಿರ್ಲಿಲ್ಲ ನನ್ಗ ಬರದೇ ಡೌಟ್ ಇತ್ತು. ಹಾ ಸೆಕೆಂಡ್ ಅಟೆಂಪ್ಟ್ ಕೊಟ್ರಲ್ಲ ಆದ್ರ್ ಏನೋ. ಕರಪ್ಷನ್ ಆಗಿ ಡಿಸೆಂಬರ್ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು ರೀನೋಟಿಫಿಕೇಶನ್ ಮಾಡುದ್ರಲ್ಲ. ಅದ್ರಲ್ಲಿ ಆಗೋ ಚಾನ್ಸಸ್ ಇತ್ತು ಒನ್ ಏಟಿನ್ ಪ್ಲಸ್ ಏನೋ ಬಂದಿತ್ತು.
ಹಾ
ಹ ಎರ್ಡ್ ಬೇಕ್ರಿಂದ ಅ ಇಷ್ಟ ಆಗುತ್ ನೋಡ್
ಅಂದ್ರೆ ವಿ ಏ ಕ್ಲಿಯರೇ ಮಾಡ್ಬೋದಾಗಿತ್ತು ಆರಾಮಾಗಿ ನೀವು.
ಹ್ಮ್ ಅದು ಅದೆಷ್ಟು ನೈಂಟಿಟು ಏನೊ ಬಂದಿತ್ತು. ಅಂದ್ರೆ ಏನೋ ಬ್ಲೈಂಡ್ ಆಗಿ ಆಗ್ತಿದ್ದೆ ನಂಗೆ ಶಿಕ್ಷಣ ಇರ್ಲಿಲ್ಲ ಸುಮ್ನೆ ಕರೆಕ್ಟ್ ಆಗಿ ಓದಿದ್ದೀನಿ ಬರ್ದಿದೀನಿ ಏನೋ ತರನೇ ಇರ್ಲಿಲ್ಲ
ಹಾ
ಅವ ಅಂದ್ರೆ ನಂಗ ಏನ ಸಬ್ಜೆಕ್ಟ್ ಇನ್ನ ಅಷ್ಟು ನ ನಾಲೆಡ್ಜ್ ಇರ್ಲಿಲ್ಲ ಸಬ್ಜೆಕ್ಟ್ ನ್
ಓಕೆ ಓಕೆ
ಕರೆಂಟ್ ಅಫೇರ್ಸ್ ಅದೆಲ್ಲ ಅಷ್ಟು ನನಗೆ ನಾಲೆಜ್
ಹಾ
ಈಗ ಮತ್ತಾ ಅದ ನೋಟಿಫಿಕೇಶನ್ ಬೇರೆ ಇರ್ಲಿಲ್ವಲ್ಲ
ಹೌ
ನ ಮಾಡೋಣ ಮತ್ತೆ ಎಷ್ಟು ದಿನ ಅಂತ ಮನ
ಹಾ
ಸುಮ್ಮನೆ ಹೊರ್ಗಡೆ ಏನಾದ್ರರು ಮಾಡೋಣ ಅಂತೇಳಿ
ಯಾವದಕ್ಕಾದ್ರೂ ಒಂದ ಹೋಗ್ಬೇಕು ಫಸ್ಟ್ ಆಮೇಲೆ ಆಮೇಲೆ ಬೇರೆ ಎಕ್ಸ್ಟೇನ ಮಾಡ್ಲೋದು ಏನ್ ಸಮಯ ಟೈಮಿಂಗ್ಸ್ ಇರುತ್ತೆ ಗ್ಯಾಪ್ ಇರುತ್ತೆ ಸಮಯ ಜಾಸ್ತಿ
ಹಾ ಆದ್ರೆ ಇದು ಏಜ್ ರಿಲ್ಯಕ್ಸ್ ಹ್ಮ್ ಅಟೆಂಪಟ್ ಗಳ ಹೋಗ್ಬಿಡುತ್ತೆ ತವೆ
ಹೌದೌದು ಈಗ ಸ್ಟಾರ್ಟಿಂಗ್ಂದ ಫೋರ್ ಮತ್ಸ್ ಯಾವುದೋ ಸಿಕ್ತ ಅ್ರಂದ ಫೋರ್ ಮತ್ಸ್ ಅಲ್ಲಿ ಆಫೀಸ್ನಲ್ಲಿ ವರ್ಕ್ ಮಾಡರ್ತಿ ತಿಳ್ಕೋಕ ಎಲ್ಲರ ಬಗ್ಗೆನೇ ವೇ ಆಮೇಲೆ ಅವ್ರೇ ಓದಕ್ಕೆ ಎಲ್ಲ ಪ್ರತಿಯೊಂದಕ್ ಹೆಲ್ಪ್ ಮಾಡ್ತಾರೆ ಏನಿಲ್ಲ
ಹ್ಮ್ ಹ್ಮ್
ಹ್ಮ್ ಆ ರೀತಿ ಮಾಡ್ಕೊಬೇಕಿತ್ತು
ಒಂದ್ ವರ್ಷ ಒಳ್ಳೆತನ ಕಿ ತನ ಬಿುಟ್ಟಿತ್ತು ಅಂದ್ರೆ ಬಿಟ್ಟ ಬಿಟ್ಟೋದ್ರೆ ಮತ್ತೆ ಈ ಕಡೆಗ್ ಬರಕ್ ಕಷ್ಟ ಆಗ್ಬಿಡುತ್ತೆ ಅಂತ ಎಲ್ಲೂ ಏನು ಮಾಡಿರ್ಲಿಲ್ಲ ಈಗ ಒಂದ ನಾಲ್ಕ್ ತಿಂಗಳ ಆಯ್ತು ಜಾಯಿನ್ ಆಗಿ ವರ್ಕ್ಗೆ
ಹ್ಞ ಯಾವ ಕಂಪನಿ ಹೇಳ್ದ
ಸಿಜಿಲಿಟಿ ಅಂತೆ ಅ
ಹಾ ಹಾ ಹ ಹಾ ಅದೇ ಅದೇ ಸ್ವಲ್ಪ ಕಷ್ಟ ಒಟ್ನಲ್ಲಿ ಮತ್ತೆ ಜಾಬ್ ಗಳು ಇನ್ ಟೈಮ್ ಕಾಲ್ ಮಾಡೋಲ್ಲ ಇವ್ರು ಈ ಗೌರ್ಮೆಂಟ್
ಹೌದು ಹ ಈಗ್ ನೋಡಿ ಒಂದ್ ವರ್ಷ ವರ್ಷದ ಮೇಲೆ ಆಗೋಯತು ಅದೇನೋ ಇದು ಒಳ ಮೀಸಾಲಾತ್ತಿದ್ದು ಸ್ವಲ್ಪ
ಹೌದು ಹೌದು ಅದ ರಿಸರ್ವೇಶನ್ ಆಯ್ತು ನೆಕ್ಸ್ಟ್ ಮತ್ತೆ ಇವ್ರ ಮತ್ತೆ ಕಾಲ್ ಮಾಡಿದ್ರು ಕೂಡಾ ಅಷ್ಟೊಂದು ಇದು ಇರಲ್ಲ ವೇಕೆನ್ಸಿಗಳು ಕಡಿಮೆ ವೇಕೆನ್ಸಿಗಳು ಕಡಿಮೆ ಅಪ್ಲೈ ಮಾಡೋರ ಸಂಖ್ಯ ಜಾಸ್ತಿ
ಹ ಆಮೇಲೆ ಅದು ಪೀಸ್ ನೋಡಿ ಕೆರ್ದಂತೂ ಒಂದುಟ ಡಬಲ್
ಹೌದು ಎಲ್ಲ ಜ ಎಲ್ಲರೋರ ಏನ್ ಬೇಕಂಗ್ ಮಾಡ್ತಾ ಇದಾರೆ ಅಷ್ಟೇ
ಹಾ ಹಾ ಹೌದು ಯಾರು ಹೇಳೋರು ಈಗ ಕೇಳವರಿಲಾ
ಹ್ಮ್
ಹ್ಮ್ ಪಪ್ಪಾ ಇಲ್ಲಿ ಬೆಂಗಳೂರಲ್ಲಿ ಅಂತೂ ಎಷ್ಟು ಜನ ಸ್ಟೂಡೆಂಟ್ಸ್ ಅದಕ್ಕೆ ಅಂತಾನೇ ವೈಟ್ ಮಾಡ್ತಾರೆ ನಾವ ಆದ್ರೆ ಹೆಂಗೋ ನಮ್ಗ ಆಪ್ಷನ್ ಇದೆ ಅಟ್ಲೀಸ್ಟ್ ಈಗ ನಾವು ಹೋಗಲ್ಲ ಅಂದ್ರುನು ಏನೋ ಒಂದ್ ಮಾಡ್ತಾರ ಮನೇಲಿ ಬಟ್ ನಿಮ್ನ ಅಂತ ಅರಗೆ ಹೇಳಿ ಅಂದ್ರೆ ಹುಡ್ಗಿ ಬ್ರೋ ಹು
ಹೌದು ಹೌದೌದು ಆಮೇಲೆ ಇನ್ನೊಂದ್. ಅದು ನಾವ್ ನೆಸಸಿಟಿ ಇದ್ ನಾವ್ ನಾವು ಮಾಡ್ಲೇಬೇಕು ಕಂಪಲ್ಸರಿ ಅದು.
ಹೌದ್ ನಾನ್ ಆಮೇಲ್ ಮಾಡ್ತೀನಿ.
ಹ ಸರಿ ಓಕೆ.